ಹಾ ಹಲೋ, ಸರ್ ಏನ್ ಮಾಡ್ತಿದ್ದೀರಾ ಎಲ್ ಮುಗ್ದೋಯ್ತು ಇನ್ನೂ, ಹೇ ಇಲ್ಲ ಮಾಡ್ತಾ ಇದೀನಲ್ಲ ಈಗ. ಯಾವ್ಯಾವ ಟಾಸ್ಕ್ ಮಾಡ್ತಿದೀರಾ ಸಾರ್
ವ್ಯಾಲಿಡೇಷನ್
ವ್ಯಾಲಿಡಿಷನ್ ಟಾಸ್ಕ್ ಕನ್ನಡ.
ವಂದೇ ಮಾಡ್ತಿರೋದಾ. ಎಲ್ಲಿ ಒಂದ ನಾಕ್ ದಿನದಿಂದ ಪತ್ಕ ಇರಲಿಲ್ಲ ಎಲ್ಲಿ ಒಂಟೋಗಿದ್ರಿ.
ಕ್ಯಾಂಡಿಂಗ್ ಸರ್ ನಮದೇನು,
ಹಾ.
ಕ್ಯಾಂಟ್ರಿಂಗ್ ಹೋಗಿದಿರ.
ಒಂದೆ ಟೈಮ್ ಊಟ ಆನ್ ಮಾಡಿದ್ದೀನಿ ನೋಡ. ಒನ್, ಟು, ತ್ರೀ, ಫೋರ್, ಫೈವ್, ಸಿಕ್ಸ್, ಸೆವೆನ್, ಏಟ್ ನೈನ್, ಪೋಕೋ ಎಫ್ ಸಿಕ್ಸ್.
ಹ್ಮ್ ಹೇಳ್ರಿ ಏನ್ ಸಮಾಚಾರ. ಏನ್ ಹೇಳಾಮಪ್ಪಾ ನಾಕ್ ದಿನದಿಂದ ಬರೀ ಕ್ಯಾಟ್ರಂಗ್ ಕೆಲ್ಸಕ್ಕೆ ಹೋಗಿದ್ರೆ.
ಹಾ ಸರ್ ಇನ್ನೇನ್ ಮಾಡಕ್ ಆಗುತ್ತೆ.
ಹ್ಮ್ ಮತ್ತೆಲ್ಲ ಯಾವ ಎಕ್ಸಾಮ್,
ಹೇ
ಕಾನ್ಸ್ಟೇಬಲ್,
ಹ್ಮ್.
ಇನ್ನು ಒಂದ್ ತಿಂಗಳ್ದ, ಯಾವತ್ ಎಕ್ಸಾಮ್ ಇರೋದು.
ಎಂಟನೇ ತ ಒಂಬತ್ತನೇ ತಾರೀಕೇನೂ.
ಒಂಬತ್ತನೇ ತಾರೀಕ. ಅಲ್ಲಿವರ್ಗೂ ಅಲ್ಲಿವರ್ಗೂ ಏನ ಇಲ್ಲಾನೆ ಹಂಗಾರ ಬರೀ ಕ್ಯಾಂಟ್ರಿಂಗ್ ಕೆಲ್ಸ ಅದು ಇದು ಮಾಡ್ಕೊಂಡು ಇರದೆ.
ಅದೇ ಸರ್ ಅದ್ ಮಾಡ್ಕ್ ಸ್ವಲ್ಪ ಒಡ್ಕೊತೀನಿ ಅಷ್ಟೇ. ಆದಷ್ಟು ಟ್ರೈ ಮಾಡ್ಬೀಕ ಇನ್ನೇನ್ ಮಾಡಕಾಗತ್ತಿಲ್ಲ ಯಾವ್ದ ರು ಒಂದ್ ಮಾಡ್ಬೇಕು ತಪ್ಪುರ ಎರಡ್ ಮಾಡ್ಬೇಕು ಕಷ್ಟ ಬಿದ್ದು.
ಅದನ್ ಎರಡು ಮಾಡ್ಬೇಕು.
ಕೆಲ್ಸನು ಮಾಡ್ಬೇಕು,
ಕೆಲ್ಸನ ಮಾಡ್ಬೇಕು. ಲ್, ಓದ್ಲುಬೇಕಾ, ಅಲ್ಲಿ ನಾಲ್ಕಕ್ ದಿನಿಂದ ಎಲ್ಲಿ ಹೋಗಿದ್ರ ಹಂಗ್ರ ನಾಲ್ಕ್ ದಿನದಿಂದ ಬರೀ ಕ್ಯಾಂಟ್ರಿನ್ ಕೆಲ್ಸಕ್ಕೆ ಹೋಗಿದ್ರಾ. ಮತ್ತೆ ಯಾರ ಹಬ್ಬಕ್ಕ ಹೋಗನಂತಿದ್ರು.
ಹ ಸಾರ್ ಅದು ಅವತ್ತು ಹೋಗಿದ್ದು ಯಾವತ್ತು ಮಂಗಳವಾರ ಹೋದ್ ಮ
ಹೋದ್ ಮಂಗಳವಾರ ನಾ ಹೋಗಿದ್ದ
ಹ್ಮ್
ಹ್ಮ್ ಸರಿ ಏನ್ ಏನ ಹಬ್ಬಾ ಏನ್ ಹಬ್ಬ ಇತ್ತು. ಹೆಂಗ ಮಾಡದ್ರಿ ಹಬ್ಬಾ ಹೇಳ್ರಿ ಅದ್ರ ಬಗ್ಗೆ ಏನ್. ನಬ್ಬಾ ಏನ್ ಕತೆೆ.
ಹೇ ಮೂರು ವರ್ಷ .
ಹತ್ತು ವರ್ತಿ ಕನ್ಸಿತ್ ಮಾಡದು ಒಂದ್ ತಿಂಗು ಹಬ್ಬ ಒಬ್ೇ ವರ್ಷ ಕನ್ಸಿ ಮಾಡದು . ಹತ್ತು ವರ್ಷಕ್ ಒಂದ್ಸತಿ ಮಾಡದ್ರ ಎಷ್ಟ್ ದಿನ ಹಬ್ಬ. ಒಂದ್ ತಿಂಗ್ಳ ಹಬ್ಬ ಮಾಡ್ತಾರೇನ್ರಿ.
ಹ್ಮ ಕಂಡ್ರಿ ಅದು ಇದು ಪೂಜೆ.
ಆಮೇಲೆ ಕೋಣ ತರಿತಾರೆ ನೋಡಿ. ಆಮೇಲೆ ತಂಪು ತಂಪು ಅಂದ. ಆಮೇಲೆ ದೇವರ ಮೆರವಣಿಗೆ ಒಂದ್ ದಿನ.
ಹಾ
ಆಮೇಲೆ ಕಲ್ಕಟ್ಟೆ ಅಂತ ಐತೆ ಗುಂಡಾಲ್ ಡ್ಯಾಮ್ ಹಿಂದ್ಗಡೆ ಹಲ್ಗೊ್ ಹಲ್ಗೊಂದ್ ದಿನ ಹೋಗೋದು. ಆಮೇಲೆ ಗುಂಡಾಪುರ ಜಿನಕ್ಕೆ ಹೋಗೋದು ಗುಂಡಾಪುರ ಸೈಡು ಅಲ್ಲೂ ಅಲ್ಲೂ. ದೇವರಗುತ್ತೆ ಅಲ್ಲೊಂದ್ ದಿನ ಮತ್ತೆ ಕಣ್ಣೂರು ಕಣ್ಣೂರು.
ಹಾ ಹಾ.
ಆಮೇಲೆ ಅಲ್ಲಿಂದ ಬಂದು ಆ ಆನಪುರ.
ಹ್ಮ್.
ಹ್ಮ್ ಈ ಸುತ್ತಮುತ್ತ ಒಂದು ಏಳು ಹಳ್ಳಿ. ಅಬ್ಬಸರದು.
ಏಳ ಹಳ್ಳಿಗೆ ಸುತ್ತಮುತ್ತ ಅವರು ನಿಮ್ಮ ನೀವ ಯಾವಾಗ ಮಾಡ್ತೀರ ಅವಾಗ್ಲ ಮಾಡ್ತಾರ. ಹತ್ತು ವರ್ಷಕ್ಕ ಒಂದ್ಸತಿ ಆದ್ರ ಹತ್ತು ವರ್ಷಕ್ಕ ಒಂದ್ಸತಿ.
ಹಾ ಎಲ್ಲಾ ಗ್ರಾಮದವರು ಒಟ್ಟಗಿ ಸೇರ್ ಸರ್ ಮಾಡೋದದು ಎಲ್ಲಾ ಗೌಡ್ಗಳುಲ್ಲ.
ಹೌದಾ ಮೂರ್ ವರ್ಷಕ್ಕ ಒಂದ್ಸತಿ ಇಲ್ಲಾ ಅಂದ್ರೆ ಹತ್ತು ವರ್ಷಕ್ಕ ಒಂದ್ಸರಿ.
ಹಾ
ಹ್ಮ್ ಮತ್ತೆ ಈಗ ಮೂರ್ ವರ್ಷಕ್ಕ ಆಗೈತೆ ಇನ್ ನೆಕ್ಸ್ಟ್ ಇನ್ ಹತ್ತು ವರ್ಷಗಂಟು.
ಇಲ್ಲ ಈ ಇನ್ನು ಇದೊಂದು ಐದ್ ವರ್ಷ.
ಐದ್ ವರ್ಷಾನ.
ಹ್ಮ್.
ಏಕೆ ಹತ್ತು ವರ್ಷಕ್ಕ ಒಂದ್ಸತಿ ಮೂರ್ ವರ್ಷಕ್ಕ ಒಂದ್ಸತಿ ಅಂತಿದ್ರಲ್ರಿ.
ಅದೇನೇ ರೀ ಮೂರ್ ವರ್ಷಕ್ಕೂ ಒಂದ್ ಸತ್ತಿನ ಅಂತ ಮಾಡ್ತಾರೆ. ಯಾಕಂದ್ರೆ ಫುಲ್ ಗ್ಯಾಪ್ ಆಗ ಹೋಗುತ್ತಲ್ಲ ಅದಕ್ಕೆ. ಹತ್ತು ವರ್ಷಕ್ಕ ಒಂದ್ಸತನ ಮಾಡ್ತಾರೆ ಮೂರ್ ವರ್ಷಕ್ಕ ಒಂದಸತನ ಮಾಡ್ತಾರೆ ಯಾಕಂದ್ರೆ.
ಹ ಆತರ ಇಲ್ಲಾ ಮೂರ್ ಮೂರ್ ವರ್ಷಕ್ಕೊಂದ್ಸತಿ ಮಾಡ್ತಾರ. ಹತ್ತು ವರ್ಷಕ್ಕ ಒಂದ್ಸರಿ ಕಂಟಿನ್ಯೂ ಮಾಡ್ಕೊಂಡ ಹೋಗ್ತಾರ ಇಲ್ಲ. ಹತ್ತ್ ಹತ್ತು ವರ್ಷಕ್ಕೆ ಇನ್ನು ಈ ಈ ವರ್ಷ ಮುಗ್ದಾದ್ಮೇಲೆ ಏನ. ತೋಷಕ್ ಮಾಡ್ತಾರ.
ಹಾ ಹ ಹಾ ಹಂಗಿಲ್ಲ ಈಗ ಒಂದ್ ಈಗ ಮೂರ್ ವರ್ಷದ್ದು ಲೆಕ್ಕ ಮೂರ್ ವರ್ಷದಿಂದ. ತಿರುಗು ಇನ್ನೊಂದು ಐದು ವರ್ಷ. ಆದ್ರೆ ತಿರ್ಗಾ ಮಾಡ್ತಾರ ಹತ್ತು ವರ್ಷ ಆತರ.
ಹ
ಹ್ಮ್ ಯಾಕಂದ್ರೆ ಅದು ನಮ್ಮ್ ಒಂದೇ ಹಬ್ಬ ಫೇಮಸ್ಸು ಅದ್ ಬಿಟ್ರೆ ಇನ್ ಯುಗಾದಿ ಹಬ್ಬ ಅವೆರಡೆ ಹಬ್ಬ ಇನ್ ಯಾವ್ದು ಇಲ್ಲ ಇಲ್ಲಾದ್ರೆ ಮಾರಿಹಬ್ಬ ಅಮೇಲ್ ಜಾತ್ರೆ ಆ ದಂಡ್ಮರಿ ಹಬ್ಬ ಬಾವಿ ಗಿವಿ ಎಲ್ಲಾ ಮಾಡ್ತಾರೆ ಅಲ್ಲ ಆ ಕಡೆ ಎಲ್ಲ ಅದು ಒಂದೇ ಹಬ್ಬ ಪೇಮಸ್
ಹಾ ಕೇಳಸ್ತಯಿದೆ ಕೆೇಳಸ್ತಯಿದೆ ಹೇಳು
ಹಾ ಹಾ ಹೇಳಿ ಸರ್ ಹೇಳಿ
ಹ ವಾಯ್ಸ್ ಬ್ರೇಕ್ ಐತೆತೆ ಹೇಳಿ ಈಗ
ಹ ಅದೇ ಸಾರ್ ನಾನ್ ಹೇಳಿದ್ನಲ್ಲ ನಮ್ಮ್ ನಮ್ಮೂರಲ್ಲಿ ಅದೊಂದೇ ಹಬ್ಬ ಬೂಟ್ರೆ ಯುಗಾದಿಗೆ ಅದ್ ಬಿಟ್ರಿ ಇನ್ ಯಾವುದ್ ಹಬ್ಬಗಳಲ್ಲೇ ಇಲ್ಲ ಸರ್ ಇಲ್ಲಿ ಅಂದ್ರೆ ದಣ್ಮರಿ ಹಬ್ಬ ಜಾತ್ರೆ ಮಾಮೂಲಿ ಬಾ ಅದು ಹಬ್ಬ ಗಾಳಿ ಮನೆ ಹಬ್ಬ ಆತರ ಮಾಡ್ತಾರೆ ಅಲ್ಲಂತೂ ಒಂದೆರಡೇ ಹಬ್ಬ ಮಾಡೋದು ಪೇಮಸ್
ಹ ಎರಡೇ ಹಬ್ಬಾನ
ಹಾ
ಯಾವುದದು ಪೇಮಸ್
ಅದೇ ಹೇಳ್ದ್ ನಲ್ಲ ಸರ್ ದೊಡ್ಡ್
ಹಂಗರೆ ವರ್ಷಕ್
ವರ್ಷಕ್ಕೆ ಎರಡೆ ಹಬ್ಬ ಅದು ಮಾಡಿದ್ರೆ ದೊಡ್ಡ ಹಬ್ಬ ಹೊತ್ತು ವರ್ಷಕ್ಕೆ ಒಂದ್ಸಲಿ ಆದೊಂದು ಫೇಮಸ್ ಇಲ್ಲಾಂದ್ರೆ ಯುಗಾದಿ ಹಬ್ಬ ಒಂದೇ
ಯುಗಾದಿ ಹಬ್ಬ ಒಂದೇ ವರ್ಷಕ್ಕ ವರ್ಷಕ್ ಒಂದ್ ಹಬ್ಬ ಅಂತಂದ್ರೆ ಬರೀ ಯುಗಾದಿ ಹಬ್ಬ ಒಂದೇ
ಹಬ್ಬ ಒಂದೇ
ಹ ಅದು ಬಿಟ್ರೆ ಬೇರೆ ಇಲ್ಲ
ಹೆ ಅದೇಲ್ಲ
ಹ್ಮ ಮತ್ತೆ ಯಾ ಎಲ್ಲೆಲ್ಲಿ ಹೋಗಿದ್ರಿ ಇವಾಗ ಐದಕ್ಕೆ ಕ್ಯಾಂಟ್ರಿಂಗ್ ಕ್ಯಾಂಟ್ರಿಂಗ್ಗೆ ಯಾವ್ ಯಾವ್ಯಾವ್ ಊರುಗೆ ಹೋಗಿದ್ರೆ ಎಷ್ಟ್ ಎರಡು ಎರಡ್ ಮೂರಕ್ ಹೋಗಿದ್ರಾ ಇಲ್ಲ ಒಂದಕ್ಕೇನ.
ಎರಡಕ್ಕೂ ಹೋಗ್ರಿ
ಎರಡಕ್ಕ್ ಹೋಗಿದ್ರ ಯಾವುದ್ ಯಾವುದ್
ಒಂದು ಮೈಸೂರು ಒಂದು ನಂಗನಗೂಡು ಸೈಡ್
ಮೈಸೂರು ಒಂದು ನಂಜುನಗೂಡ್ ಸೈಡ್ ಒಂದಾ ನಂಜುನಗುಡ್
ಸರ್ ಬಿಳಗರೆ ಹುಂಡಿ ಅಂತ ಗೊತ್ತಾ
ಬಿಳ್ಗೆರೆ ಹುಂಡಿ ಹ ಕೇಳಿದ್ದೀನಿ ನೋಡಿಲ್ಲ ಹ ಮೈಸೂರು ಅಲ್ಲಿ
ಮೈಸೂರಲ್ಲಿ ಇಲ್ಲಿ ಸರ್ ಯಾವುದೋ ಅರವಿಂದ ನಗರ ಕಾಲಭೈರವ ಚೌಟ್ರೀ ಐತ್ತಲ್ಲ
ಅದೇ ಕೃಷ್ಣನಗರ ಆ ರೂಟ್
ರಾಮಕೃಷ್ಣನಗರ ಅಲ್ಲ
ಹಾ
ಹ್ಮ್ ಹ್ಮ್ ಹ್ಮ್ ಏನೇನ್ ಮಾಡ್ಸಿದ್ರಿ ಏನೇನ್ ಮಾಡಿದ್ರಿ ಹೋಗಿ
ಮೈಸೂರೂ ಮೈಸೂರದಲ್ಲಿ ಏನೇನ್ ಮಾಡ್ಸಿದ್ರು
ಮೈಸೂರಲ್ಲಿ ಸರ್ ಅವೇ ಏನಂತಂದ್ರೆ ಒಂದು ಏನೋ ಸ್ವೀಟ್ ಬಂದ್ರೆ ಒಂದು ಚೇಂಜ್ ಏನಪ್ಪ ಅಂದ್ರೆ ಒಂದು ಡ್ರೈ ಜಾಮೂನು ಒಂದು ಜುರಿ ಎಕ್ಸ್ಟ್ರಾ ಮಡ್ಸೀದ್ರೂ ಇನ್ನು ಕ್ಯಾಜು ಎಲ್ಲ ಹಾ
ಯ ಜವಾಲಗೆ ಮಾಮೂಲೆ ಹಾಪಳ ಒಪ್ಪನ್ ಕೈ
ಹಾ ವಲ್ಲ ಸೇಮ್ ಅವ್ರ ಗೋಬೆ ಒಂದು ಮಾಡ್ಸತ ಹಾ ಒಂದು ಕಾಬೂಲ್ ಪೊಳ್ಳ ಒ ಒಂದು ಕಾಬೂಲ್ ಬೀನಸ್ ಪಲ್ ಒಂದು ಕೋಸ ಮೂರುತ ಹ
ಕಬೂಲ್ ಪಲ್ಯ ಬೀನಿಸ್ ಪಲ್ಯ ಕಸಂಬುರಿ ಪಲ್ಯ ಆಮೇಲೆ ಜಾವ ಇ
ಕ್ಯಾರೆಟ್ ಅಲ್ವಾ ಮಾಡ್ಸಿದ್ವಿ ಸರ್ ಪೈಸಾಗಿಂತ ಕ್ಯಾರೆ ಕಲ್ ಮಾಡ್ಸಿದ್ವಿ
ಪಾಯಸ ಮಾಡ್ಸಿರ್ಲಿಲ್ವಾ
ಹಾ ಹಾ ಕ್ಯಾರೆಟ್ ಹಲ್ವಾ ಮಾಡ್ಸವಿ
ಪರವಾಗಿ್ರ ಕ್ಯಾರೆಟ್ ಎಲ್ಲ ಚೆನ್ನಾಗಿರುತ್ತ ತಿಿನಾಕ್ಕೆಾಯ್ ಸಿಕ್ ಂತ ಈಗ ಯಾರ ಪಾಯಸ ಕುಡಿತಾರೆ
ಒಂದ್ ಸಾವಿರ ಜನ ಹೇಳ್ಬಿಟ್ಟು ಬರೀ ಐನೂರು ಸೀಟ್ ಮಾಡಿದ್ರು ಅದ್ರ ದೋಸೆ ಮಿಕಾನಿತ್ ಅಲ್ಲ ಬೆಳಗ್ಗೆ ಕೇಸರಿ ಭಾತ್ ಮಣ್ಣಿಲ್ಲ ಅದ್ನೇ ಆಾಕಟ್ರು
ಹಾ
ಕಾರಟ ಎಲ್ಲನ್ನ ತಿಂಡು
ಏನ ಏನ್ ಹಾಕಿದ್ರಿ ಬೆಳಿಗ್ಗೆ ಕ್ಯಾರೆಟ್ ಅಲ್ವಾ
ಹ್ಮ ಯಾಕಂದ್ರೆ ಐನೂರು ನ ಸ ಹೋಗಬಟ್ಟು ಐನೂರು ಸೀಟ್ ಬಂದಿರು
ಬೆಳಿಗ್ಗೆ ತಿಂಡಿ ತಿಂಡಿ ತಿಂಡಿ ಏನ್ ಮಾಡ್ತಿದ್ರಿ ಅಷ್ಟೊಂದೆಲ್ಲ ಮಿಕ್ಕಕೊಂಡತ್ತನ
ಅಂಗಿಪ್ಪ ತಪ್ಪಿಟ್ಟು ಅಂತ ಮಾಡಿರು
ವಾಂಗಿ ಭಾತು ಉಪ್ಪಿಟ ಹೆಂಗೆ ಮತ್ತೆ ಫ್ರೆಶ್ ಆಗ ಮಾಡಿದ್ರ ಇಲ್ಲ ನೆನ್ನೆ ರಾತ್ರಿ ಉಳ್ದಿತ್ತಲ್ಲ ಅದ್ರಲ್ಲ ಏನಾರು ಮಾಡಿದ್ರ ಫ್ರೆಶ್ ಆಗಿ ಮಾಡಿದ್ರಿ ಮತ್ತೆ ಉಳ್ದಿದ್ದೆಲ್ಲ ಏನ್ ಮಾಡಿದ್ರಿ
ಯ ಅಭಿಸಾಕೋ ಆಮೇಲೆ ಅವರು ಕಡಿಮಿನೇ ಮಾಡಿದ್ರು ಸರ್ ಅವ್ರು ಏಳುಏು ಜನ ನೋಟ್ ಮಾಡಿ ಅಂತಂದ ರಲ್ಲ ಒಂದ ಎಂಟನೂರ್ ಸೀಟ್ಗ ಆಗ ಅಷ್ಟೇ ಮಾಡಿದ್ರು ಹಾ ಒಂದ್ ಇನ್ನೂರು ಸೀಟ್ಗ ಆಗಷ್ಟು ವೇಸ್ಟ್ ಆಯ್ತತೆ
ಇನ್ನೊರ್ ಸೀಟ್ಗಾಗಷ್ಟು ವೇಸ್ಟ್ ಆಯ್ತಾ
ಹಾ
ಹ್ಮ್ ಆಮೇಲೆ ಮಧ್ಯಾಹ್ನಕ್ಕೆ ಅ ಸಂಜೆ ಏನು ದೋಸೆ ಗೀಸೆ ಏನು ಇರ್ಲಿಲ್ವಾ
ದೋಸೆ ಇತ್ತು ಸರ್ ಇತ್ತುು ದೋಸೆ ಪಲ್ಲವ ಚಟ್ನಿ ಟೈಮ್ ಆಯ್ತು ನೋಡಿ
ಚಟ್ನ ಬತ್ತು ಹ